ಏ ಮಾಡಂತಿ.
ಏನಿಲ್ಲ ಕುಂತೀದ್ವಿ.
ಊಟಾ.
ಆಯ್ತ್ ನೀಮ್ದು.
ನಮ್ದು ಆಯ್ತ ಏನ್ ಮಾಡಿದ್ರಿ ಊಟಾ
ಅಣ್ಣಾ ಸಾರು
ಅಷ್ಟೇ
ಅಷ್ಟ
ತತ್ತಿಗಿತಿ ತಿಂದಿಲ್ಲ.
ಆಮ್ಲೆಟ್ ಆಮ್
ಕಾಲೇಜ್ ಹೆಂಗಿತ್ತ ಇವತ್ತ.
ಕಾಲೇಜ್ಗೆ ಹೋಗಿಲ್ಲ ನಾ ಇವ
ಯಕ.
ಹಂಗೆ
ನಾ ಒಬ್ಬನ ಮಾತಾಡ್ಬೇಕ್ ಮಾತಾಡ್ತೀಯ ನೀನು
ನಂಗ್ ಮಾತಾಡಾಕ ಬರಂಗಿಲ್ಲಾ
ಹೌದಾ
ಇದು ಎಲ್ಲೈತಿ.
ಏ ಕಟ್ ಮಾಡೋಲೆ ಹಂಗೆಲ್ಲಾ ಮಾತಾಡಕ್ ಹೋಗ್ಬೇಡವ್ವಾ ಹಲೋ. ಡುಮ್ಮಿ ನೀನ್ ಟಾಸ್ಕ್ ಹಾಳ ಮಾಡೋನ್ನ ನನ್ನು ಹಾಳ್ ಮಾಡ್ತಿ ಹಿಂಗೆ.
ಇಯರ್ಫೋನ್ ಇಯರ್ಫೋನ್ ಎಲ್ಲೈತಿ ಕೇಳಾತೇನ್ ನಾ.
ಎಡ್ಫೋನ್ ಬಿಟ್ಟಿ ಹದ್ ನಿಮಿಷ ಆಗ್ಲಿ ಆಮೇ ಎಡ್ಫೋನ್ ಕೊಡ್ತೇನ್ ನಿಂಗ. ಮದ್ಲ ಮಾತಾಡ ಮತ್ತ ನಿನ್ನೆ ಕಾಲೇಜ್ ಹೋಗಿದ್ರಿ ಕಾಲೇಜ್ ಹೋಗಿದ ನಿನ್ನೆ?
ಹಾರಿ ನಿನ್ನೆ ಹೋಗಿದ್ವಿ ರಿ.
ಹೆಂಗಿದೆ ಕಾಲೇಜ್?
ಕಾಲೇಜ ಚಲೋ ಐತ್ರಿ.
ಹ್ಮ್ ಹ್ಮ್ ಮತ್ತ
ಮತ್ತ ಇಲ್ಲ ನೀವ್ ಎಲ್ಲಿದ್ರಿ?
ನಾ ನಮ್ಮ ಹುಡುಗ ಅದೇವಿ.
ಯಾ ಉರ್ರಿ ನಿಮ್ದ?
ಹ್ಮ್ ನಮ್ಮ ನಮ್ಮದ ಬಂದಿದ್ವಿ ಇಲ್ಲಿ ಹುಬ್ಳಿಗ ಹುಬ್ಬಳಿ ಹಂತೇಲಿ
ಹೌದ್ರಿ
ಏನ್ ಮಾಡತಿ?
ಏನಿಲ್ರಪ್ಪಾ ಕೆಲ್ಸಾ ಮಾಡಾತೆವ್.
ಟಾಸ್ಕ್ ಎಲ್ಲಾ ಹಾಳ್ ಮಾಡಿದ್ದೀರ ನೀ.
ಯಾಕ್?
ಡಮ್ಮಿ ಹಂಗ ಬೇಕ್ ಮಾತಾಡ್ ಅಂತ್ ನೆಟ್ಟಗ್ ನೆಟ್ಟಗ್ ಮಾತಾಡ ಅಂತಿನ್ಲಾ ಇದು ಮಾಡ್ತೀ ಮತ್ತೆ
ಮಾತಾಡತೇನಲ್ಲಾ.
ಏನ್ ಮಾತಾಡಂತಿ ಡುಮ್ಮಿ ಅವಾಜೆ ಬರಾತೇತ್ ಬರೇ ಪ್ಲೇಟಿಂದ.
ಓ ಹಂಗಾ
ಮತ್ತೆ ಹೆಂಗ್ ಬೇಕ್ ಮಾತಾಡಂತಿಲ್ಲ ಸುಮ್ ನಿಂತಿ ನಾನ ಮಾತಾಡತಿನ್ ಎಲ್ಲಾ.
ಮಾತಾಡ್ ಮಾತಾಡ್ ಏನ್ ಆಗಲ್ಲಾ.
ನೀನ್ ಮಾತಾಡ್ಬೇಕ. ನೀನ್ ನೋಡುದ್ರೆ ಕಾಲೇಜ್ ಹೋಗಿದ್ದಿಲ್ಲ ಹೋಗಿಲ್ಲಾ ಅಷ್ಟ ಮುಗೀತ. ಊ ಏನ್ ಮಾತಾಡದೀಲ್ಲ ಅಣ್ಣ ಸಾಂಬ್ರಾ ಏನ್ ಊಟ ಮಾಡಿ ಅಣ್ಣಾ ಸಾಂಬಾರ್ ಮುಗಿತ್ ಮತ್ತ ಏನ್ ಮಾತಾಡ್ಬೇಕಾ?
ಎಷ್ಟ್ ನಿಮಿಷ ಮಾತಾಡ್ಬೇಕಿದ್ನ?
ಹತ್ತ ನಿಮಿಷ ಡುಮ್ಮಿ.
ಈಗ ಯಾಡ್ ನಿಮ್ಷಾ ಆಗೇತಿ. ಹ ಅಯ್ಯ ಹಂಗೆ ಕಟ್ ಮಾಡಿದ್ರೆ.
ಏ ಡುಮ್ಮಿ ಟಾಸ್ಕ್ ಹೋಗ್ತೆತ್ ನಂದ.
ಮ ಏ ಕಟ್ ಮಾಡಂಗಿಲ್ಲಾ ಹೆಂಗಿದ್ರ್ ಬಿಡ್ ಏ ನಿಮ್ಮುಡಗಿ
ಹ್ಮ ಎಲ್ಲ ಗೊತ್ತಿಲ್ಲ ನಮ್ ಹುಡುಗಿ ಅಲ್ಲಿ ಹೋಗೆ ಇಲ್ಲ ನಾ ಅಲ್ಲೇ.
ಎಲ್ಲೆ?
ಹ್ಮ ನೀ ಎಲ್ಲಿ ಹೋಗ ಯಾವ ಹುಡ್ಗಿ ಹೇಳಾತಿ ನೀ?
ನಿಮ್ ಹುಡುಗಿ ಬಗ್ಗೆ ಕೇಳಿನಿ ನಿಮ್ಗ ಗೊತ್ತಿರಬೇಕ್ ನಿಮ್ ಹುಡ್ಗಿ ಯಾರ ಅಂತ್.
ನಮ್ಗ ಗೊತ್ತಿಲ್ಲಪ್ಪಾ. ಮತ್ತ ನೇತ್ರೆ ಅಂತಲ್ಲಾ.
ನನ್ ಫ್ರೆಂಡ್ ಅಕಿ ಉರಿಗ್ ಹೋಗ್ಯಾಳ ಹ್ಮ್. ಹಾ ಹಾ ಉರಿಗ್ ಹೊಗ್ಯಾಳ.
ಯಾಕ?
ನಿಂದ ಫೋನಗ ಸೌಂಡ್ ಕೇಳತಿಲ್ಲ ಹ
ಯ್ಪಣದಲ್ಲಿ ಹಳ್ಬುದು
ಹಾ ಈಗ್ ಬರತತಿ
ಯಾಕ ಹೋಗ್ಯಾನ ನಿಮ್ಮ ಫ್ರೆಂಡ ಊರಿಗೆ
ಹಂಗ ಎರಡ್ ದಿವಸ ಇದ್ದ ಬರಾಕ
ಇದ್ದ ಬರಾಕ ನಿನ್ನೆ ಎಲ್ಲೆಲ್ಲಿ ಹೋಗಿದೀರ ಆ ಬಟ್ಟೆ ತರಾಕ
ನಿನ್ನೆ ಮಾಲಿಗೆ ಹೋಗಿದ್ವಿ
ಮಾಲಿಗಿ ಹೋಗಿದ್ರಿ
ಹಾ
ಎಷ್ಟಿದ್ ರೇಟ್
ಅದ ಸಿಬಿಟಿ ಮಾಲ್
ಅದ ದೊಡ್ಡ ಮಾಲಿಗಿ ಹೋಗಿಲ್ಲ ಅಂಗ್ರೀ ಹಂಗಿ.
ಹ ಅಲ್ಲಿ ಹೋಗಿಲ್ಲ.
ಹಂಗ ನೋಡಾಕುನು ಹೋಗ್ಬೇಕಿಲ್ಲ.
ಹ ಲೇಟ್ ಆಗಿತ್ತು ಅಪ್ಪ ಏನ್ ಬಂದಿತ್ತ ಅಲ್ಲೇ
ನಿಮ್ಮ ಅಪ್ಪ ಪ್ಯಾಂಟ್ ಕೊಟ್ಟ ಕಲಸ್ಯನ ಇಲ್ಲಿ ನಮ್ಗ ಇಟ್ಕೊಳಕ ಜಾಗ ಇಲ್ಲಾ ಬಿದ್ದಿದಂತಲ್ಲ.
ಹಾ ಹೌದು.
ಬಾ ಅಂತು ಮತ್ತೆ ಮಾಲ್ ಬಟ್ಟೆ ಅದ ಎಲ್ಲದೊಡ್ ದೊಡ್ ಮಾಲ್ ಒಂದ್ಸಲ ಹೋಗಿಲ್ಲ.
ಹೋಗಿದ್ದೀನಿ
ನೋಡಿ ಬಟ್ಟೆ ಎಂತ ಎಂತದ ಅದಾವ ಅಂತೇಳಿ.
ಹೌದ ನಮ ಹೌೌ
ತೂಗೊಂಡಿದ್ದ ಒಬ್ರೆ ನಿಮ್ ಫ್ರೆಂಡ್.
ಇಲ್ಲ.
ಯಾಕ.
ಹ್ಮ.
ಡಿ ಕರೆಕ್ಟ್ ಅಲ್ಲೇ ತೋಗಂಡಬೀಡು ಬಟ್ಟೆ ಚಲೋ ಚೊಲೋ.
ಹತ್ರ ಹೋದಲ್ಲ.
ಹಾ.
ಅದರ ಬಗ್ಗೆ ಆ್ಯಪ್ ನಲ್ಲೇ ಮಾತಾಡಬೇಕು
ಮತ್ತೆ ಆ ಸಮ್ಮಿ ಹಿಂದೆ ಇದ್ದೆ. ಇದ ನಂಬರ್ ಇಟ್ ಏನ್ ಇಲ್ಲ ಆಗತ್ತ ಅಂದ್ರೆ ಮಸ್ತ್ ಅಂಗಡೆ ನಡತ ದಶ ಮಾಡಬೇಕಾ.
ಮತ್ ನಂದ ಇಡ್ಬೇಕ ಇಲ್ಲ ಇಲ್ಲ ನೀ ನಂದ
ಹೋಗ ನಿನ್ ಇಡು ಅಂದ್ರೆ ಇಡ್ಲಿಲ್ಲ ನೀವು.
ಇಲ್ಲ ನಂದರ ಕೊಡ್ಬೇಕ ಇಲ್ಲ ಶಾನೆ.
ಹೂ ಕೊಟ್ಟಿದ್ದೇನೆ ಒಂದ್ ಸಾವಿರ ರೂಪಾಯಿ ಕೈಯಾಗ ಮತ್ತೆ ಯಾರ ಕೈಯಾಗ ಕೊಟ್ಟಿನಿ. ಡುಮ್ಮಿ ಐದುನೂರು ರೂಪಾಯಿ ನಿಮ್ ಫ್ರೆಂಡಗೆ ಹಾಕಿ ಮತ್ತೆ.
ಯಾಕೋ ನಿಂದ ಪ್ಯಾಂಟ್ ತಂದ್ಕೊಟ್ಟಿದ್ನಿ ಈಗ.
ಈಗ ಎರೆಡುನೂರು ರೂಪಾಯಿದೂ. ಮತ್ತೆ ಎಷ್ಟ್ ಕೊಟ್ಟಿದ್ದೆ ನಿಂಗೆ ಎಲ್ಲ ಕರ್ಚ ಆಧುವಲಾ. ನೀನು ತುಗೊಂಡು ಬಾ ಅಂತೀರ ರೋಕ್ಕ ಹಾಕಿ ಕೂಡ್ಲೆ ತಂದ ಬಿಡಬೇಕು
ಗುಳಷಪತಲ್ ಮಮ್ಮಿಗ.
ಏನು ಉಳಿಸ್ಬೇಕ
ಅದ್ರೂ ಪ್ಯಾಂಟ್ ತಂದ್ಕೊಟ್ಟಿರ್ನಿ ನಿಂಗ. ಅದ ನಾಲ್ಕನೂರು ರೂಪಾಯ ನಮ ಫ್ರೆಂಡ್ ಗಕ ಉಳ್ಕೊತಿರ್ಲಿಲ್ಲ.
ನಾಕ್ ನೂರು ಪೇ ಆಗ ಐದುನೂರು ಪೈ ಅಲಾ.
ಅಬ್ಬಾ ನಾಕು ನೂರು ಪೈ ಅಸ್ಟೇ.
ಹ್ಮಗೆ. ಮತ್ತೇ ಏನು ಮಾಡ್ತಿ.
ಮತ್ತೆ ನಿಲ್ಲ.
ಕಾಲೇಜ್ ಹೆಂಗಿತ್ತು.
ಕಾಲೇಜಿಲ್ಲ ಎಕ್ಸಾಮ ಎತಿ
ಜ ಮಾಐತಿ.
ಎಕ್ಸ್ ಆಯ್ತೆ ಸಪ್ಲಿಮೆಂಟರಿ.
ಸಪ್ಲಿಮೆಂಟ್ ಕಟ್ತಿಯೇನ.
ಕಟ್ಟಿ ನಾ
ಸಪ್ಲಿಮೆಟ್ . ಡಿಮಿಟ್ ಕಟ್ಟಡಿ ಇಲ್ಲಿ.
ನಾವ
ಯಕ್ಷಣಲ್ ಯಕ್ಷಣಲ್ ಅಂದ್ರೆ ರಿ ಎಕ್ಸಾಮ್ ಇರುತ್ತೆ. ಸಪ್ಲಿಮೆಂಟಿ ಅಂದರೆೆ ನಿಮ್ಮ ಎಕ್ಸಾಮ್ಡಿ ಮುಂದ್ ಬಿಡಿತಾರಲ್ಲ ಅದೆ.
ಅದಲ್ಲ
ಎಷ್ಟ ಎಕ್ಸಾಮ್ ಹೋಗ್ಯಾವ
ಹೇ ಮರದಿಯಾಕಿದ್ದಾಗ
ಮತ್ತೆ ಮಾಡ್ಬೇಕಾ
ಹ ಮಾಡ ಯಾವಾಗ ಐತಿ ಅಂತ
ಜಾವ ಐದು ಜಾವ
ಟ್ವೆಂಟಿ ಏಟ್ ಇದೆ ಮಂತ
ಫ್ರೆಂಡ ಗ ಕಾಲ್ ಮಾಡಬೆಕವಾ ಫ್ರೆಂಡ ಒಬ್ಬಳು ಫೋನ ಎತ್ತಂಗಿಲ್ಲಾ ಅವ್ ಅವನ್ ಮೆಸಮ್ಮದಾ ನಾನ ನೊಡಂಗಿಲ್ಲ ನಾ ಮೆಸಮಾಡದಾಗ ಅವಳುನೊಡಂಗಿಲ್ಲ.
ಗೆದ್ದರು
ಇನ್ನ ಫ್ರೆಂಡ್ ನಂಬರ್ ಒಡ್ಡಿದ್ದಪ್ಪಾ ಅಳ್ಲು ಒಂದ್ಸಲ ಕಾಲ್ ಮಾಡಿದ್ರೆ ಮಾತಾಡ್ತಿಯ. ಕೆಲಸ ಮುಗಿಸ ಸಾಮಿ ಫೋನ್ ಮಾಡದೆ ಲೈಕ್ ನಾಕ್ ಐದ ಸಲ ಫೋನ್ ಮಾಡ್ದ ಅಬ್ಸೆ ನಡಿನ.
ಹಕಿ ಮಾಡ ನಿ.
ಅ ಬೇಜಾರ ಆಗ್ಬಿಟ್ಟ ಅರ್ಬದಾಗಿ ಹ್ಮಲ್ಲ ಅವನ್ ನಂಬರ ಗೊತ್ತಿಲ ನನಗೆ. ಇವತ್ತ ನಮ್ ಫ್ರೆಂಡ್ ನಂಬರ್ ಕೊಟ್ ಬಾ ಅಂತ ಹೆಳ್ದ. ಅದೆ ನೋಡಬೇಕ ಇಗ ಮತ್ತೆ ಹಾಸ್ಟೆಲ್ ದಗ ಊಟ ಏನ್ ಕುಡತಿದ್ದೀರಾ
ಸೂಸಲಾ ನಾನು ಅವಳದು ಮಾಡಿದ್ದೆ ನಿನ್ನೆ.
ನೂಡಲ್ಸ್
ಮೋಮೋಸ್.
ಚಲೋ ಇತ್ತಾ
ಅಷ್ಟ ಚಲೋ ಇರಲಿಲ್ಲ.
ಎಷ್ಟರಿ ಇದು ಮೊಮ್ಮಸಿಗೆ?
ಈಸ್ಟ್ ಪೀಸ್?
ಆರ್.
ಯಾರ್ಯಾರ್ ತಿಂದ್ರಿ?
ನಾನು ಇನ್ನೊಬ್ಬ ಫ್ರೆಂಡ್ಸ್ಇದ್ಧ. ಪನ್ನೀರ್ ರೈಸ್ ಆರ್ಡರ್ ಮಾಡಿದೀವಿ
ಪನ್ನೀರ್ ರೈಸ್?
ಗಿ ರೈಸ್
ಪನ್ನೀರ್ ಎಗ್?
ಹಾ ಪನ್ನೀರು ರೈಸ್.
ಪನ್ನೀರ್ ಅದಕ್ಕೆ ಎಷ್ಟೇ?
ಅದ್ಕಕೊಂದ್ ನೂರಾಐವತ್ತು.
ನಾನು ನಮ್ಮ ಫ್ರೆಂಡ್ ತಿಂದಿದ್ವಿಪ್ಪ ಪಂಜುರ್ಲಿ ಹೋಟೆಲ್ದಾಗ. ಪನ್ನೀರ್ ರೊಟ್ಟಿ ಇದ ತಂದೂರಿ ರೊಟ್ಟಿ ಎರಡು. ಮತ್ ಪನ್ನೀರ್ ಒಂದು ಸುಕ್ಕಡಿದದಲ್ಲ. ಅವ ಇಷ್ಟುಕ್ಕ್ ಮುನ್ನೂರಪಾಯಿ ಬಿಲ್ಲ್ ಆಗಯ್ತಿ.
ಹೂ ಪಂಜುರ್ಲಿ
ಹ್ಮ ಹ್ಮ ಹ್ಮ ಅದು ಹೊಟ್ಟಿ ತುಂಬಿತ್ ಅದು ಮತ್ ಮಸ್ತಿತ್.
ಹ ಇದು ಜಾಸ್ತಿ ಕೊಟ್ಟಿದ್ದಾರೆ ಟೆಸ್ಟ್ ಇರ್ಲಿಲ್ಲ.
ನೀನ್ ಪಿಜ್ಜಾ ಗಿಜ್ಜ ತಿನ್ನಗಿಲ್ಲೆನ್ ಹುಬ್ಳಿಯಾಗ್. ಎಸ ತಂಬಾಲ ಹಂಗ. ಒಂದ್ಸಲ ತೊಂಬಾ ರೊಕ್ಕಾಯ ಎಷ್ಟು ಇದ್ದಾಗೆ.
ತರಬೋದ್ ಅದ್ರ ರೊಕ್ಕ ಇರ್ಲಿಲ್ಲ.
ಏನಾದ್ರು ತೊಂಡ್ ಬಾ ತಿನ್ನೋಣನಂತ ಇಲ್ಲಿ ಬಿಸಿ ಮಾಡ್ಕೊಂಡ.
ಆಫರ್ ಇರ್ತೇತಿ ಜಸ್ಟ್ ಮೂವತ್ತ್ ಮೂರಕ್ಕೆ
ಹ ಅದ್
ಹಾಂ ಸರಿ.
ಉಳ್ದಿರುತ್ತಾದಲ್ ಅದರ್ತದ.
ಉಳ್ದಿರಾಧಲ್ಲ ಅದು ಒಂಥರ ಬ್ರೆಡ್ಡಿನ ಟೈಪ್ ಇರ್ತಿತಿ.
ಬ್ರೆಡಿನ್ ಟೈಪ್?
ಹಾ ಬ್ರ್ರಡ್ ಬ್ರಡ್.
ಹಂಗ. ಮತ್ತೆ. ಮಧ್ಯಾಹ್ನ ಊಟ ಅದ ಅನ್ನ ಸಾಂಬಾರು ಮಾಡಿದ್ದೆ ಬೆಳಗ್ಗೆ ನಾಷ್ಟ ಏನ್ ಮಾಡಿದ್ರಿ? ಬೆಳೆಗ್ಗೆ ನಾಷ್ಟಾ?
ಪಲಾವ್.
ಪಲಾವ? ಮತ್ತೆ. ಹ್ಮ್ ಮತ್ತೇನು ಮಾಡಿಲ್ಲಾ. ನೀನ್ ರಾತ್ರಿ ಊಟ.
ಅನ್ನ ಕಾರ ಎಣ್ಣಿ.
ಅನ್ನ ಕಾರ ಎಣ್ಣಿ? ಅನ್ನ ಕಾರ ಎಣ್ಣಿ ಯಾಕ ಸಾಂಬರ್ ಮಾಡಿಲಗಿತ್ತು?
ಅದೇ ತಕಿ ಜೊತೆ
ಅ ಚಲೋ ಇಲ್ವಾ ಸಾಂಬಾರು ಇದೇ ಸಾಂಬಾರ್
ಹೇಳಿ
ಬಳ್ಳಿ ಸಾಂಬಾರು ಚಲೋ ಇಲ್ಲ ಈ ಸ ದಿನ ಚಲೋಡಿದ ಇವತ್ತು ನೀನ್ ಆಗ ಚಲೋ ಇಲ್ಲದದೆ
ಯಾವಾಗಲು ಪ್ರೆಷರ್
ಯಾವಾಗ್ಲು ಅಂತ ಟೇಸ್ಟ್ ಮಾಡಿದ
ತವಾಂಬೂರು ಸರಿರಂಗಲ್ಲಾ
ಹಾ ಮತ್ತೆ ಕಾಲೇಜ್ ಸೇರ್ಸಿ ಮೇಡಮ್ ಅಂತಾರೆ
ಈಗೇನ್ ಅಂತಾರೆ
ಏನಣಂಗಾ ಇಂಗ್ಲ
ಕಾಲೇಜ ಇ ಹಾಂ ನಂಬರ್ಸಗೆ ವಾಪಸ್ ಬೊಂಡಾನ
ಹ್ಮ್ ಬಂಗೋಜೀ ಬೋದ್ ಮಧ್ಯಾಹ್ನ ಮಧ್ಯಾಹ್ನ
ಇಗ ಕಾಲೇಜ ಬಿಟ್ಟೆನ
ಹಾ
ಕಾಲೇಜ್ಗೆ ಒಂಟಿವಿ ಇವಾಗ
ಮದು ಹಾಸ್ಪಿಟಲ್ ಮತ್ ಹಾಸ್ಪಿಟ್ಲ್ ಹೋಗ ದೊಡ್ದು ಇದು ಹಾಸ್ಪಿಟಲ್ ಹೋಗ ನೀವು್ ಕೆಲಸ ಮಾಡ್ತರ ಹಾಸ್ಪಿಟಲ್
ಹಾ ದೌಡಿ
ಮಸ್ತ್ ಅಲ್ಲೇ ಅಲ್ಲಿ ಹಾಸ್ಪಿಟ್ಲ್ ಊಟ ಕೊಡ್ತಾರಿಲ್ಲ ಹಲೋ
ಕೊಡೊದ
ಕೊಡಂಗ ಮತ್ತ ಮ್ಯಾಹನ ಊಟಲ್ ಮಾಡಿದ ಮತ್ತ ಹಾಸ್ಪಿಟ್ಲ್ ಟಿ ಮುಗಸ ಹೋಗಬ ಬಿಡಿದ್ರರಿ
ಹೌ ಮಡ್
ಹಂಗೆ ಹಾ ಮತ್ತೆ
ಹ್ಞೂ
ಹ್ಮ ಮತ್ತ್ ಆಮೇಲೆ ಫೋನ್ ಮಾಡಿದ್ದು
ಐತು ಟೈಮ್
ಆಯ ಆಯ್ತು
ಎಷ್ಟ ಇನ್ನು ಎಷ್ಟ್ ಟೈಮ್